ಹಲೋ ರೀ
ಹಲೋ, ಊಟ ಅಯ್ತೆನಪ್ಪ ಸೌಕಾರ
ಹಾಗ್ಯದ್ ನೋಡ್ರಿ ನಿಮ್ದ
ಹ ನಮ್ದು ಊಟ ಎಲ್ಲ ಏನಿಲ್ಲಪಾ ಉಪಾಸನೆ ಎರಡ ದಿನ ಹ ಇಲ್ಲ ಉಪವಾಸ ಇನೀ ಸ್ವಲ್ಪ ಉಪವಾಸ ಇದ್ರೆ ಚೆನ್ನಾಗ
ಮತ್ತೆ ಹೆಂಗ್ ಬದಕರಿ ಎರಡನ ಉಪಾಸದ್ದ ಇದೇನ್ ಪವಾಡ ಏನ್ರಿ
ಎರಡ್ ದಿನ ಏನು ಬದಕದೇನು ಅಷ್ಟೇ ಹಣ್ಣು ಆಪುಲಿ ತಿಂದೀನಿ ಊಟ ಮಾಡಿಲ್ಲ ಅಟೇ
ಹಿಂಗ್ರೀ ಇಲ್ಲ ಏನ್ ಮುಟ್ಟೆಲ್ಲ ಅಂದಂಗ ಹೇತ್ರಿ ಅದಕ್ಕೆ ಮತ್
ಇಲ್ಲ ಇಲ್ಲ ಮುಟ್ಟಿನಿ ಬಟ್ ತಿಂದಿಲ್ಲ ಹಣ್ಣು ಆಟೇ ತಿಂದೇನೆ
ಅದೇ ಅದ ಅದೇ ಜಗದೀಶ್ ಸರ್ ಹೋಗಿ ಜಗದೀಶ್ ಮುಚ್ಚ ಆದ್ರೆ ಅನ್ಕೊಂಡಿರತ್ತೆ
ಇಲ್ಲ ಯಾವ ಎಲ್ಲಿ ಇರ್ತಾರ ಅಯ್ಯಪ್ಪ ಮೂರ್ತಿ ಆಗಲ್ಲ ಅಲ್ಲಿದ್ದಾನೆ ಜಗದೀಶ್ ಮೂರ್ತಿ ಆಗಲ್ಲ ಅದು
ಇಲ್ಲ ಸ ನೀವು ಯಾಕಂದ್ರೆ ಟೂ ಡೇಸ್ ಇಂದ ಟ ಮುಟ್ಟಿಗೆ ಎಂದೇ ಇಲ್ಲ ಅಂದ್ರೆ
ಅಲ್ಲ ಊಟ ಅಷ್ಟ ಇಲ್ಲ ಬಟ್ ಹಣ ತಿಂದೇನಿ ಮತ್ತೆ ತಂಪು ಪಾನೀಯಗಳು ಕುಡ್ದೇನಿ ಹ ಮತ್ತೆ ಅದು ಇದು ಮಾಡಿನಿ ಸ್ವಲ್ಪ ಊಟ ಮಾತ್ ತರ ಮಾಡಲ್ಲ
ನಡಿತದ್ರೀ ಇವೆಲ್ಲ ಜಗ್ಗಿ ಇನ್ಕಮ್ನೇಗಿದೀರಿ ಇನ್ಕಮ್ ದಿನಾ ದಿನಾ ಜನ್ರೇಟ್ ಆಗ್ಲತ್ತದ್ರೀ
ಹಾ ಹಿಂಗೆ ಅಲ್ಲ ಹೂ ಹಿಂಗೆ ಹೇಳ್ತಿರ್ತಾರಪ್ಪಾ ತುಂಬಾ ಇಲ್ಲ ಇಲ್ಲ ಅವ್ರಿಗೆ ನಮ್ಗಿಂತ ಬಾಳ ಇರ್ತ ಇನ್ಕಮ್ ಆದ್ರೂ ಕೂಡ ನಿಮಗ್ ಬಾಳ ಆಗಲ್ರಿ ಇನ್ಕಮ್ ಅಂತ ಅಂತಾರಪ್ಪ.
ಹೌದು ಈಕಡೆ ಕಾಲೇಜ್ ದು ಇನ್ಕಮ್. ಈ ಕಡೆ ಸ್ಕಾಲರ್ಶಿಪ್ ದ ಇನ್ಕಮ್ ಈ ಕಡೆ ಮತ್ತೆ ಅದು ಇದು ಏನು ಕೆಲಸ ಪಾರ್ಟೈಮ್ ಮಾಡ್ತಿರ್ತಿರಿ.
ಅದೇ ಅದೇ ಈ ಈ ಟೈಪ್ ನಿ ಈ ತರ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸಮಾಜದಲ್ಲೇ.
ಬೆಳಕಿದಾಗಿದಿರಿ ಏಟ್ ಮಾಡಿರಿ ದುಡ್ಡು. ಒಂಚೂರು ನಮಗೂ ಸಾಲ ಗೀಲಾ. ಕೊಡ್ರಿ ಮತ್ತೆ
ಹೇ ದುಡ್ಡೇಲ್ ಬರ್ಬೇಕು ಅಣ್ಣ ನಾವೆಲ್ಲಾ ಮೂಗ ಹಿಡಿದ್ರೆ ಜೀವ ಹೋಗ್ತಾವ ನನ್ ಮಕ್ಳು ನಮ್ಗೆಲ್ಲಿಂದ ಬರ್ಬೇಕು ಕಾಸು
ನಿಮಗೇನ್ ಮೂಗು ಇಡಿಯೋ ತನ ಬಿಡ್ತೀರಾ ನೀವು. ಮಂದಿಗೆ ಬೀಜ ಹಿಡಿಯೋರು ಇದೀರ ನೀವು ಮೂಗ ಹಿಡಿಯೋ ಅಷ್ಟಿಗೆ.
ಅದ ಬೀಜ ಇಡಲಿ ಮೂಡಿಡಲಿ ನೀವ್ ಒಳ್ಳೆ ರೀತಿ ಕಾಸ್ ಮಾಡ್ತಾ ಇದ್ದೀರಾ?
ಎಲ್ಲಿ ಸಾರ್ ಎಲ್ಲಾ ಹಾಳಾಗಿದೀವಿ ಎಲ್ಲ. ಸುಮ್ನೆ
ಇರು ತೆನ ಲೈಫಲ್ಲಿ ಮತ್ ಆಗ್ಬೇಕು ಮತ್ ಬಂದಾಗೇ ನಾಧ್ರು ಹೇಳ್ತೀರ ಷ್ಟ
ಯಾರಿ ಅಲ್ಲ ಸಾರ್ ಯಾರಿಗ್ ಹೇಳ್ಬೇಕು ಹೇಳ್ ನಮ್ ಬ್ಯಾನಿ ನಿಮ್ಗೆ ಅನ್ಸುತ್ತೆ ಸ್ಟಾಕ್ ಮಾರ್ಕೆಟ್. ಟ್ಟೆ ಅದು ಇದು ದುಡ್ ಮಾಡ್ತಾರೆ ಅಯ್ಯ ನಮ್ಗ್ ತ್ತಮ್ ಗೊತ್ತಿರುತ್ತೆ ಅದ್ರೆ.
ನೋಡಿ ಸಾರ್ ನೋಡಿ ಸರ್. ಸೋಲೆ ಗೆಲುವಿನ ಮಡ್ಯಾ ಮೇಟ್ಟಿಲು ಇವತ್ ನೀವು. ಪಾಯ್ ಕಳ್ಕೊಂಡಿರ್ಬೇಕು ನಾಳೆ. ಕೋಟಿ ಮಿಲಿಯನ್ ಸಂಪಾದ್ನೆ ಮಾಡ್ಬೋದು.
ಏ ಮ ಹೇ ಮಾಡ್ಬೇಕು ಕಣೋ ಅದರಾಗ ಏನ್ ತಪ್ಪ ಅದ ಹೇಳ್ರಿ ನೀವ್ ಮಾತಾಡಧೆನ್
ಅಲ್ಲ ತಪ್ಪ ಯಾಕೆ ಇದಿರುತ್ತೆ ಹೇಳಿ ನಿಮ್ಮ್ಂತರ್ ಜೊತೆ ಅನುಭವಿಸೋರ ಜೊತೆ ನಮ್ಮಂತೋರು ಮಾತಾ ಇದ್ರಲ್ಲಿ ಎಲ್ಲಿ ತಪ್ಪ ಆಗುತ್ತೆ ಹೇಳಿ
ಅನುಭವ ನಮ್ಗೆ ಅಂತವಾ ನಿಮ್ಗೆ ಅನುಭವ ಅದ ನಮ್ಮ ನಮ್ಮೇಜಲ್ಲ ಏನು ನಿಮ್ಮೇಜಲ್ಲ ಏನು ಯಾರಿಗ ಅನುಭವ ಐತಿ?
ಹಾಂ ಅಣ್ಣ ಇಲ್ಲಿ ಇಲ್ಲಿ ಹೇಳಿ ಅಣ್ಣ ಹಾ ಅದು ಏಜ್ ಮ್ಯಾಟ್ರ ಆಗಲ್ಲ
ನಮ ನಮ್ ಎರಡು ಪಟ್ ಏಜ್ ನಿಮಗಿದೆ ಹಂಗ್ ನಿಮ್ ನಮ್ಮ ಎರಡು ಪಟ್ಟು ನಾಲ್ಕ ಪಟ್ಟು ಅನುಭವ್ ನಿಮ್ಗ ಆಗಿರ್ತದೆ
ಆ ಇಲ್ಲಣ್ಣ ಯಾಕಂದ್ರೆ ಮನುಷ್ಯ ಬೆಳದಿರ್ತಾನ ಅಂದ್ರೆ ಎಲ್ರಿಗುಬುದ್ಧಿ ನಿನ್ ತರ ಬೆಳದಿರಲ್ಲ ನಿನ್ನೆ ಇದರಿಂದ ಒಳ್ಳೆ ರೀತಿ ಮೆಮೊರಿ ಕ್ಯಾಪಸಿಟಿ ಚೆನ್ನಾಗಿದೆ ಅಣ್ಣ
ಇಷ್ಟು ಚೆನಾಗಿ ಹೊಗಳರ್ ಅಂದ್ರೆ
ಹಣ ಚೆನ್ನಾಗಿ ಒಳಗ ಅಲ್ಲ ಹೊಗಳೋದಲ್ಲ ನಿನ್ನ ಸಾಮರ್ಥ್ಯ ಯಾರಿಗ್ ಗುರ್ತಿ ಇರ್ತದ ಅವ್ರು ಮಾತ್ರ ಹೇಳ್ತಿರ್ತಾರಣನ್ನ ಒಳ್ಳೆ ಟ್ಯಾಲೆಂಟೆಡ್ ಪರ್ ನ ಒಳ್ಳೆ ಕಲೆಗಾರ ಹಾ
ಆತ್ ಆತ್ ಈ ಕಡೆ ಹೋಗಿಲ್ರಿ ಕಾಲೇಜ್ಗೆ
ಇಲ್ಲ ಅಣ್ಣ ಹಂಗೆ ಹೋಗ್ತಾ ಇರ್ತೇವಿ ಕಾಲೇಜ್ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೇವಿ ಸಮಾಜದಲ್ಲಿ ಮಾಮೂಲಿ ಸಣ್ಣ ಪುಟ್ಟ ಕೆಲ್ಸಗಳು ಮಾಡ್ಬೇಕಲ್ಲಣ್ಣ
ಅಲ್ರೀ ನಿಮ್ದು ಹೊಟ್ಟೆದ್ರಿ ಅಂದ್ರೆ ಇವತ್ ಹೋಗಿರಿಲ್ರಿ ಅಂದೆ
ಹಾ ಅಣ್ಣ ಹೋಗಿದ್ ಹಾ ಅಣ ಹ ಹೋಗಿದ್ದೇವಣ್ಣ
ಯಾವಾಗ ಎಕ್ಸಾಮ್ ಡ್ಯೂಟಿ ಮಾಡಿದ್ರಿ ಯಾವಾಗ ಬಂದಿರಿ ಏನು ಒಂದು ಗುರ್ತನೇ ಆಗ್ತಿಲ್ಲ ನಮ್ಗೆ.
ಏನಣ್ಣ ಬೆಳಿಗ್ಗೆ ಹತ್ತು ಗಂಟೆಕ್ಕಾ ಹೋಗಿರೋದು ಹತ್ತು ಗಂಟೆಗೆ ಎಕ್ಸಾಮ್ ಸ್ಟಾರ್ಟ್ ಇದೆ ಒಂದು ಹತ್ತು ಹದಿನೈದ್ ನಿಮಿಷ ಮುಂಚೆ ಹೋಗೋದು ಆಮೇಲೆ ಬ್ಲಾಕ್ ತಗೊಳ್ಳೋದು ಡ್ಯೂಟಿ ಮಾಡೋದು ಒಂದು ಗಂಟೆ ನಾನಾ ಒಂದ್ ಗಂಟೆ ಎರಡು ಗಂಟೆ ಕ್ಲಾಸ್ ತಗೊಳ್ಳೋದು.
ಹೌದೌದು
ಹ್ಮ್ ಏ ನ್ಯ ನಿಮ್ಮೂರ್ ಕಡೆ ಏನೇನಿದೆ ಸಮಾಚಾರ.
ನಾವು ಹಾಸ್ಟೆಲ್ ಇಂದ ಊರಿಗ್ ಬಂದಿದೀವಿ ಊರಿಗ್ ಬಂದ ಆ ಕಡೆ ಈ ಕೆಡೆ ಸುಮ್ ತಿರುಗ್ ತಿರುಗಾಡ್ತಾ ಇದೀವಿ.
ಮೊಹರಂ ಹಬ್ಬ ಇದೆ ನಿಮ್ ಕಡೆ ತುಂಬಾ ಚೆನ್ನಾಗಿ ಫುಲ್ ಫುಲ್ ಗ್ರ್ಯಾಂಡ್ ಆಗಿ
ಈ ವರ್ಷ ಫುಲ್ ಗ್ರ್ಯಾಂಡ್ರಿ ಯಾಕಂದ್ರೆ ಡಿ ಸಿ ಅವರು ಬರ್ತನಿ ಅಂದರ ಅದಕ್ಕೆ. ಫುಲ್ ಗ್ರ್ಯಾಂಡ್ ರಿ ಈ ವರ್ಷ
ಹೌದೌದು ಯಾಕಂದ್ರೆ ನಿಮ್ಮೂರಲ್ಲಿ ವರ್ಷನೂ ಒಟ್ಟ ಗದ್ದಲೇನೆ ಆಗಲ್ಲಪ್ಪ ಏನಪ್ಪ ಪ್ರಾಬ್ಲಮ್ ಇಲ್ಲ ಗದ್ದಲ ಇಲ್ಲ ನಿಮ್ ಊರಿನಾ ಏಕ ತೆ ನೋಡಿ ಡಿ ಸಿ ಅವ್ರು. ಬರ್ತಿರ್ಬೇಕು ಇದೇ ರೀತಿ ಎಲ್ಲ ಊರಲ್.
ಹ ಇಲ್ಲಿ ಇಲ್ಲಿದೆಲ್ಲ ಫೋಟೋ ಶೂಟ್ ವಿಡಿಯೋಗ್ರಾಫಿ ತಗೊಂಡು ಪ್ರಚಾರ ಮಾಡೋರಿದಾರಿ ಆಚರಿ ಸರಿ ಇದ್ ಇತರ ಆಚರಣೆ ಮಾಡ್ಬೇಕಂತ ಜಿಲ್ಲೆಯಾದ್ಯಂತ ಪ್ರಚಾರ ಮಾಡ್ತಾರತ್ರಿ ಅದಕ್ಕೆ ಬರ್ತಾ.
ಅಯ್ಯೋ ಅಣ್ಣ ನಾನ್ ವರ್ಷ ನೋಡ್ತೇನಿಮ್ ಮೂರ್ ಜಾತ್ರೆ ಎಷ್ಟ್. ಎಷ್ಟು ಚೆನ್ನಾಗಿ ಮಾಡ್ತಾರೆ ಒಂದು ಸಲ ಜಗಳ ಇಲ್ಲ ಏನಿಲ್ಲ ಪೊಲೀಸರು ಒಂದು ಕೇಸ್ ಇಲ್ಲ ಇಂತ ಊರು ಇದ್ದ್ರ ಊರು ಉಳ್ಕೋಬೇಕು ಸುತ್ತ ಹಳ್ಳಿಯದಲ್ಲಿ ಶರ್ ವಳ್ಳ ಫೇಮಸ್ ಆಗಿರುತ್ತೆ. ಊರು ಹೊಗಳ್ತಾ ಇರ್ತಾರೆ ಪೊಲೀಸರೂ ಕೂಡ ಒಳ್ಳೆ ಊರಪ್ಪ ನಿಮ್ದು.
ಅದೇ ಸರ್ ಅದೇ ಅದೇ ಅವ್ರು ಬರ್ತೀನಿ ಅಂದಿದ್ದಾರೆ ಮತ್ ನೋಡು. ಸರ್ ಕಾದು ನೋಡ್ಬೇಕ್ ಏನೇನ್ ಹಾಗುತ್ತೆ
ನೋಡಿ ನೋಡಿ ಚೆನ್ನಾಗಿ ಕಾದ್ ನೋಡಿ ಹೇ ಬಟ್ ಒಳ್ಳೆ ಸಂಸ್ಕೃತಿ ಇದೆ ನಿಮ್ದು.
ಅದೇ ಏನೇ ಇರ್ಲಿ ಬಿಡಿ ಸರ್ ನಮ್ದು ಇದ್ದಿಲ್ಲ ಸಾರ್ ನಿಮ್ಮ ಅಕ್ಕಪಕ್ಕ ಊರ್ದವ್ರೆಲ್ಲಾ ನಮ್ ಊರ್ನನೆಲ್ಲ ಕೆಡಿಸಿ ಬಿಟ್ಟಿದೀರಾ ನೀವು.
ನೋಡಿ ಸಾರ್ ಯಾರ ಯಾರನ್ನ ಕೆಡ್ಸಕ್ ಆಗಲ್ಲ ಯಾಕಂದ್ರೆ ನಮ್ಮನೆಯಲಿ. ಸರಿಲ್ಲ ಅಂದ್ರೆ ಆಯ್ತ್
ಇಲ್ಲಿ ಇಲ್ಲಿ ಇರ್ತಕ್ಕಂಥ ಆಸ್ತಿ ಸಂಪನ್ಮೂಲನ ಎಲ್ಲ ದೋಸ್ತ್ ಸರಿ ಇದ್ರಿರಿ ನೀವು ಪಕ್ಕ ದೂರ ಆಲ್ಲ
ಹೇ ಹೇ ಏನ್ ಸಾರ್ ನೀವು ಎಜುಕೇಟೆಡ್ ಪರ್ಸ್ ಚೆನ್ನಾಗಿಬಿಟ್ಟು ಆಸ್ತಿ ಸಂಪತ್ತು ದೋಷ ಇದೀರಾ ಅಂತಂದ ಹೇಗೆ ಹೇಳಿ ಯಾಕಂದ್ರೆ ನಿಮ್ಮ ಸ್ವಾರ್ಥಕ್ಕೋಸ್ಕರ ಸಂಪನ್ಮೂಲ ಬಳಕ್ ಮಾಡ್ಬಿಟ್ಟು ಬೇರೆ ಯಾರಿಗೂ ನೀವು ಸಂಪನ್ಮೂಲ ಬಳಕೆ ಮಾಡರ್ರ
ನಮ್ಮ ಸ್ವಾರ್ಥಕಲ್ಲ ಸರ್ ನಿಮ್ಮ ಬಳಕೆಗೋಸ್ ನಮ್ಮ ನಮ್ಮಪಲ್ಲ ನಾವು ಬರೆದು ಮಾಡ್ತಾ ಇದ್ದೀವಿ.
ಸನ್ಮಾನ್ಯ ಶ್ರೀ ಮಾನ್ಯ ಜಿಲ್ಲಾಧಿಕಾರಿ ಅವರು ನಿಮ್ ಊರಿನ ಸಂ ನ್ ಮೂಲ ನಿಲ್ಲಿಸಿದ್ರು ಗಣಿಗಾರಿಕೆ ನೀವು ಮತ್ತೆ ರೆಕಮೆಂಡ್ ಹಚ್ಬಿಟ್ಟು ನೀವು ಮತ್ತೆ ರಿಟರ್ನ್ ಓಪನ್ ಮಾಡ್ಸಿದರೆ ನೀವು.
ಯಾಕೇಳಿ ನಮ್ಮಿಂದ ನೀವು.
ನೋಡ್ರಿ ಮಿಸ್ಟಾರ್ ಅಯ್ಯಣ್ಣ ಅವ್ರೇ ಅಯ್ಯಣ್ಣವ ಅವ್ರೇ ಸಂ ಪಾನ್ ಮೂಲ ಉಳಿಸಿಕೊಂಡ್ ಹೋಗ್ಬೇಕಾಗತ್ತೆ ನಾವು. ಇಲ್ಲಿ ನಿಮೂರನ್ ನೂರ ಈ ರೀತಿ ಸಂಪಾದನೆ. ಸಂಪನ್ಮೂಲ ದುಂದು ವೆಚ್ಚ ಮಾಡಿದ್ರೆ ಎಲ್ಲಿ ಯಾವ ಸಂಪನ್ಮೂಲ ಅಲ್ಲಿ ತಾಳುತ್ತೆ ಹೇಳಿ ನೀವು ಒಬ್ಬ ಎಜುಕೇಟೆಡ್ ಪರ್ ಸನ್ ಇದೀರಾ ನಿಮ್ಮ್ ಊರಲ್ಲಿ ಇದ್ದಿರ್ತಕ್ಕಂತ ಐತಿಹಾಸಿಕ ಸ್ಥಳಗಳನ್ನ ನೀವು ರಕ್ಷಣೆ ಮಾಡ್ತಾ ಇಲ್ಲಾ ಏನೋ ಹೇಳ್ತೀರಪ್ಪಾ ನೀವು ಇರ್ಲಿ ಬಿಡಿ ನಾವ್ ಏನೋ ಒಳ್ಳೆಯವರು ಪಕ್ಕದೂರವರು ಏನೋ ಏನ ಸಂಭಾಸ್ಕೊಂತೀವಿ ಆದ್ರೆ ಯಾವ ಡೆವಲಪ್ಮೆಂಟ್ ಮಾಡ್ತೀರಾ ನಿಮ್ಮೂರ ಐತಿಹಾಸಿಕ ಸ್ಥಳಗಳು.
ನಮ್ದು ಯಾವಾಗ ಪಟ್ಟಿಗೆ ಸೇರ್ತದೆ ಯಾವಾಗ ನಮ್ದು ಡೆವಲಪ್ ಆಗ್ಗತ್ ಸರ. ಅಲ್ಲಿ ತನಕವು. ಇದ್ರೆ ತಾನೆ.
ನಿಲ್ ಬೈ ಎಲ್ಲಾ ಚೆನ್ನಾಗಿದೆ ಚೆನ್ನ್ ಮಾತಾಡಿ ಯಾಕಂದ್ರೆ ಒಳ್ಳೆಟ್ಯಾಲೆಂಟೆಡ್ ಪರ್ಸನ್ ಇದ್ದೀರಾ ನೀವು ಚೆನ್ನಾಗಿ ಮಾತಾಡಿ ಯಾಕೆ ಲೈಫ್ಲ್ ಇನ್ನು ತುಂಬಾ ಲೀಡ್ ಮಾಡೋದಿದೆ ನೀವು.
ಇನ್ ಏನ್ ಅದ ಸರ್ ನೆಕ್ಸ್ಟ್ ಎಮ್ ಎಲ್ ಎ ಸಿಟಿ ನಿಂತು ಸ್ಟೇಟ್ ದಿಂದ ಫಂಡ್ ತಂದು ಡೆವಲಪ್ಮೆಂಟ್ ಮಾಡ್ಬೇಕಂತ ಅದ್ರ್ ರಿ. ಬಟ್ ನೋಡೋಣ ನಿಮ್ಮ್ಂತರು ನಮ್ ಕ್ಷೇತ್ರದ ಜನ ಎಲ್ಲ ಆಶೀರ್ವಾದ ಮಾಡಿದ್ರೆ ಅದ್ ಒಂದಳ್ಳೆ ಕೆಲ್ಸ ಆದಷ್ಟು ಬೇಕಾಗಗ್ತಿದ್ರಿ.
ಆ ಇದು ಸನ್ಮಾನ್ಯ ಶ್ರೀ ಅಯಣ್ಣನವ್ರೆ ನಾವು ಒಂದು ಎ್ ಎಲ್ ಎ ಚುನಾವಣೆ ನಿಂತಗಬೇಕಾದ್ರೆ ಇಂಡಿಯಾದ ಒಂದು ಭಾರತ ಸಂವಿಧಾನ ಯಾವ ವಿಧಿಯ ಅನುಸಾರ ನಮ್ಗೆ ಏನೇ ತಿಳ್ಸಕೊಡುತ್ತೆ ಯಾವ ಬಂಡಮಂಡಲ್ ರೈಟ್ಸ್ ಅನ್ನ ತಿಳ್ಸಕೊಡುತ್ತೆ ಏನಾದ್ರೂ ಹೇಳಬಲ್ಲಿರಾ.
ನೀವ್ ಹೇಳಿದ್ ನನಗ್ ಒಂದ್ ಚೂರು ಅರ್ಥ ಆಗ್ಲಿ ನೀವು ಕ್ವೆಶ್ಚನ್ ಮಾಡಿದ್ದೆ ಫ್ರೇಮ್
ಹಾ ಇಲ್ಲಿ ಕೇಳಿ ನಮ್ಮ ಒಂದ್ ಇಂಡಿಯನ್ ನ ಅಮೆಂಡ್ಮೆಂಟ್ ಒಂದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಒಂದ್ ಸಂವಿಧಾನದ ಮುಖಾಂತರ ನಾವು ಯಾವ ರೀತಿ ಒಬ್ಬ ಎಮ್ ಎಲ್ ಎ ಚುನಾವಣೆಗೆ ನಿಂತಕೊಳ್ಬಹುದಾ ಅಂತ ಕೇಳ್ತಾ ಇದ್ದೀನಿ ಅಯ್ಯ್ಣ ಅವರೇ.
ಹ್ಮ್ ಹ ನೀವ್ ಹೇಳ್ರರಿ ನೋಡೋಣ ನಮ್ಗೆ ಗೊತ್ ಇಲ್ಲ ಸರ್ ನೀವೇ ಹೇಳ್ರಿ ಯಾವ ವಿಧಿ ಅಂತ ಮತ್ತ್ ಗೊತ್ ಗೊತ್ತಿಲ್ಲದೆ ಇದ್ರೆ ಮತ್ ಕೊಶನ್ ಯಾಕ್ ಫ್ರೇಮ್ ಮಾಡ್ತೀರ್. ತಿರಿ.
ಯಾಕಂದ್ರೆ ನಿಮ್ ನಿಮ್ಮ ಹತ್ರ ತಿಳ್ಕೊಳ್ಬೇಕು ಅಂತ ಈಗ ನೋಡಿ. ನೀವು ಲೈಬ್ರರಿಯಲ್ಲಿ ತುಂಬಾ ಚೆನ್ನಾಗಿ ಓ್ತತಿರಪ್ಪಾ.
ಅಲ್ಲ ಸರ್ ಒಬ್ಬ ಎಮ್ ಎಲ್ ಎ ಅದಕ್ಕ ವಿಧಿ ಅಂತ ಇಲ್ಲ ಸರ್ ಅದು ಎಮ್ ಎಲ್ ಆಗೀರ್ ತ್ತೆ ಎಮ್ಮೇಲೆ ಆಗ್ಬೇಕಂದ್ರೆ ಅರ್ಹತೆ ಕೇಳಿದಾರ ಅಷ್ಟೇ ಸರ್ ನಿತ್ಕೋಬೇಕಂತ ಏನಿಲ್ಲ ರೀ. ಅರ್ಹತೆ ಕೆಳಿದ್ದಾರೆ ಅವ್ರ ಅಧಿಕಾರ ಅವದಿ ಕೇಳಿದರೆ. ಅವರು ಕಾರ್ಯಗಳು ಇಷ್ಟು ಅದಕ್ಕೆ ವಿಧಿಗಳ. ಸರ್ ನೀವು ನಿಂತ್ಕೊಳ್ಳೋದಕ್ ವಿಧಿಗಳು ಇಲ್ಲ ಸರ್.
ಸಾರ್ ಇಲ್ಲಿ ಕೇಳಿ ಸಾರ್ ನೀವು ನೀವು ನೀವು ತಪ್ಪು ತಪ್ಪಾಗಿ ತಿಳ್ಕೊಬೇಡಿ ಕೋಶನ್ ನಾನನ್ ಏನ್ ಇದ ಯಾಕಂದ್ರೆ ಒಬ್ಬ ವ್ಯಕ್ತಿ ಚುನಾವಣೆಗೆ ನಿಂತ್ಕೊಬೇಕೇಕಾಗಿದ ಅಂದ್ರೆ ಅವನಿಗೆ ಏನೇನ ಆಹಾರ ಹೊಂದಿರಬೇಕು ಅಂತ ಹೇಳ
ನಮ ಇದೇ ತರ ಮೊದ್ಲೇ ಕೇಳಳ್ಬೇಕಾಗಿತ್ರಿ ಮೊದ್ಲೆ ಈ ತರ ಕೇಳಿದಲ್ಲ ಕ್ವನ್ ಹೆಂಗ್ಲಕ್ ಹಂಗೆ ಕೇಳಿ ಒಂದೇ ಒಂದು ಪದ ಮಿಸ್ಟೇಕ್ ಒಂದು ಒಂದ್ ಅಕ್ಷರ ಮಿಸ ಮಿಸ್ಟೇಕ್ ಆದರೂ ಕೂಡ ಅರ್ಥ ಬೇರೆ ಕೊಡ್ತದೆ ರೀ
ಇಲ್ಲ ಸಾರ್ ನಾವ್ ಅರ್ಥ ಬೇರೆ ಮಿಸ್ಟೇಕ್ಸ್ ಅಲ್ಲಿ ಕೇಳಲ್ಲ ಸಾರ್ ನೀವು ನೀವ್ ಅರ್ಥ ಮಾಡ್ಕೊಳ್ಬೇಕು ಸಾರ್ ನಾವ್ ಹಳ್ಳಿ ಮಂದಿ ಸಾರ್ ನಾವು
ಹೋಗ್ಲೇ ಬಿಳಿ ಸಾರ್ ಮತ್ತೆಂತ ಸಮಾಚಾರ ಡೈಲಿ ಐ ಲೈಫ್ ಹೆಂಗ ನಡ್ದಿದೆ
ಯಾಕ ಸರ್ ನಾವು ಕೇಳಿರೋ ಪ್ರಶ್ ನೀವು ನಮಗೆ ಉತ್ತರ ಕೊಡಲ್ಲ ನಾವು ಏನಾದ್ರೂ ಹುಷಾರಾಗ್ತೀವ ಅಂತ ಭಯನ ನಿಮ್ ದೆ
ನನ್ ಉತ್ತರ ಕೇಳಿ ನೀವು ಶಾಕ್ ಆಗ್ಬಾರ್ದ ಅಂತ
ಸಾಕ್ಕಕ್ ಆಗ್ತಾರೆ ಹೇಳಿ ಬಿಡಿ ಸಾರ್ ನೀವ ಏನ್
ಯಾಕೆಂದ್ರೆ ನಾನ್ ಒಂದ್ ಎಣ್ಣೆ ಒಳ ಬಕ್ ಅದ್ರಿಂದ ನೀ್ ತಕ್ಷಣ ನನ್ನ ಚಡಜ್ ಮಾಡ್ಬೇಕ ಅದೆಲ್ಲ ಆಗೋದು ಬೇಡ ಸರ್ ಈವ ಕಡಿಮೆ ಸಮಯ ಇದರೆ
ಆಗ ನಿಮ್ಗ್ ಗೊತ್ತಿದ್ರೆ ಗೊತ್ತಿದೆ ಅಂತ ಹೇಳಿ ಇಲ್ಲಾ ಇಲ್ಲ ಅಂತ ಹೇಳಿ ಸಮಯ ಅದು ಇದು ಅಂತ ಇನ್ನೇ ಏನ್ಕೋಸ್ಕರ ಅದು ಕೆರತೀರಾ ನೀವ ಹ ಅಲ್ಲ ತುಂಬಾ ಚೆನ್ನಾಗ್ ಕೆರತೀರಾ ಬಾ ಏನೇನ ಕೇಳಿದಿರ ಏನೇನು ಹೇಳಿದಿರಾ ಹ ಒಳ್ಳೆ ಕಲೆಗಾರ
ತ್ತೇನ್ ಗುಲ್ಬರ್ಗ ಹೋಗ್ತೀನೀ ಅಂದ್ರಲ್ಲಾ ತಾವು
ಯಾವಾಗ ಹೇಳಿರೋ ಸುಮ್ಮನೆಗೆ ಹೇಳೋದ ಗುಬರ್ಗ ಹೋಗ್ತುನ ಅಂತ ಿದ್ರೆ ನೀವ್ ಅಲ್ಲಿಗ್ ಹೋಗ್ತೀರ ಅಂತ ಹೇಳಿದ್ರೆ ನಾ ಯಾವಾಗ ಕೇಳಿದ ಈ ಇಲ್ಲ ಕಣಯ್ಯ ನಾನ್ ಕೇಳಿಲ್ಲ ನಾ ನಿನ್ಗೆ ನಾನ ಹತ್ರ ಹೇಳಿದೆ ಗಾಡಿನ ನಿನ್ಗೆ ಯಾ ಕೆಳಿ
ಹೌದಾ ಸ ಆಯ್ ಸರಿ ಸರಿ ಸರಿ ಸರಿ ಇನ್ನೊಮ್ಮೆ ಫೋನ್ ಬಂದ್ರೆ ನಾವು ಸುಮ್ನೆ ಮಜಾ ಕೇಳಳ್ ಬಿಡಿ ಅನ್ಕೊಂಡು ಆಯ್ತ ಸ್ಕಿಪ್ ಮಾಡ್ತೀವಿ ಬಿಡಿ ಸ ಅದರಾಗ ಏನಿಲ್ಲ
ಏನ್ ಮಾಡ್ಲವ ನಾನು
ಅದೇ ಅದೇ ಅದೇ ನನ್ ಮತ್ತ ನಿಮ್ ಹತ್ರ ಎರಡು ಬೈಕ್ ಇದ್ರಿ ಮತ್ ನಮ್ದೇ ಕೇಳಿದೀರಾ
ಅಯ್ಯೋ ನನ್ಗ್ ಕೇಳಿಲ್ಲಣ್ಣ ನಾನ್ ನಿನ್ಗೆ ನಿನ್ಗೆ ಯಾರೋ ಮಿಸ್ ಮಾಡ್ಬಿಟ್ಟು ನನ್ನ ಹೆಸರ್ ಹೇಳ್ಬಿಟ್ಟ ಕೇಳಿಬಹುದು ಇಲ್ಲ ನೀ ತಿಳ್ಕೊಂಡೋಗಬ ಮೋಸ್ಟ್ ಏನಾದ ಕತ್ತಲಲ್ಲ ಕನಸು. ಕಂಡ ಇರ್ಬಹದ ನೀನು.
ಸ ಹೌದೌದು ಅದ್ರಾಗ ಎಂತಿ ಬಿಿಸ ಅಂದ್ರೆ ಮುಂದೆನು ಕೂಡ ಯಾರ ನಿಮ್ದ ನಿಮ್ ನಂಬರ್. ಕಾಲ್ ಬಂದ್ರು ನೀವೇ ಕೇಳ್ರು ಅ ಅಂದ್ರೆ ಗಂಗ್ ಬೈಕ್ ಬೇಕಂತ ಕೇಳಿದ್ರ ಮಜಾ ಕೇಳತ್ತಾರ ಬಿ ಬೇರವರು ಮಾಡಿದಾರ ಅಂತ ಈತರ ಸ್ಕಿಪ್ ಮಾಡಬೇಕಾಗಗ್ತದ್ರೀ.
ಅಣ ತು ಅಣ ತುಂಬಾ ಚೆನ್ನಾಗ್ ಮಾತಾಡ್ದ ಕಲ್ತಿದೀಯಣ್ಣ ನೀನು. ಏನೇನೋ ಕೇಳ್ಬಿಟ್ಟು ಏನೇನೋ ಲಾಕ್ ಮಾಡ್ತೀವಿ ನೀನು. ಏನ ಅಣ್ಣ ನಮಗ್ ಮಾತ್ ಬರಲ್ಲ ಅಂತಂದ್ರ ನಮ ಮಾತ್ ಬರಲ್ಲ ಅಂದ್ರ ಈ ಈ. ಮಾತಾಡೋುದಣ್ಣ ನೀವು ಇದೇನಣ್ಣ.
ಮಾತಿನ ಪ್ರಶ್ನೆ ಅಲ್ಲ ಸಾರ್ ನಾವು ಹೇಳ್ತಾ ಇದ್ದೀವಿ ಇವಾಗ ನೀವು. ಮಾಡಿನಪ್ಪಾ ಅಂತಂದ್ರೆ ಮುಗದ್ದಾಗಿತ್ತು ಅವಶ್ಯಕತೆ ಇತ್ತು ಬೇಕಾಗಿತ್ತು ಅಂದ್ರೆ ಅದು ಆ ಮತ್ ಬೇರೆ.
ಅಲ್ಲ ಅಣ ನೀ ಅಣ್ಣ ನೀನು ಬೆಳಗ್ಗೆ ನನ್ನ ಕಾ ಇದ ಕಾರ್ ಬೇಕಂತ ಕೇಳಿದೀಯಾ ಮತ್ತೆ ನಾನು ಅದೇ ರೀತಿ. ಮಾತಾಡಿದ ನಾ ನೀ ನನಗೆ ಬೆಳಗ್ಗೆ ಕೇಳಿದಯಲ್ಲ. ಕಾರ್ ಬೇಕಾಗಿದೆ ಸರ್ ನಾನು ಬೀದರ್ ಹೋಗ್ಬೇಕ ಅಂತ ಹೇಳ್ಬಿಟ್ಟು ನೋಡು ನೀವ್ ಆದ್ರೆ ಕೇಳಿಲ್ಲ ಅಂತರ ನಾವು ಕೂಡ ಕೇಳಿಲ್ಲಪ್ಪಾ ಅಂತ. ಇಲ್ಲ ಸರ ನಷ.
ಆಯ್ತಾ ಇನ್ಮೇಲೆ ನಾನ್ ಕೇಳಿದ್ರು. ಕೇಳಿಲ್ಲ ಅನ್ಕೊಳ್ಳಿ ನೀವು ಕೇಳಿದ್ರ ನಾ ಕೇಳಿಲ್ಲ ಅನ್ಕೊಳ್ಳಿ.
ಯಾಕಂದ್ರೆ ಅಮಾಯಕರಿಗೆ ಈ ರತಿ ಯಾವ ಮಾರ್ತರ್ಕೋಣ ಕಣೋ. ಏನು ನೀವು ನಮ್ಮಂತ ಅಮಾಯಕರಿಗೆ ಈ ರೀತಿ ಎಲ್ಲ ಯಮರ್ಸ್ತೀರ ನೀವು ಆಯ್ತ ಆಯ್ತು.